ಹಲೋ.
ಹಾ
ಹಲೋ
ಹಲೋ
ಹಲೋ
ಹೇಳ್ರಿ ಕೆೇಳಸ
ಏನ್ ಮಾಡ್ತಿದ್ರಿ
ಅಡುಗೆ
ಹಾ ಕೇಳಸ ಳಿ ಏನ್ ಮಾಡಾ್ತೀರ ಹಾ ನಾವು ಏನಿಲ್ಲಾ
ಹ್ಮ್. ಅಡುಗೆ ಮಾಡ್ಬೇಕ ಈಗ ರೈಸು ಟೊಮೊಟೊ ಚಟ್ನಿ
ಟೊಮೆಟೊ ಚಟ್ನಿ ಮಾಡ್ತೀರಾ
ಟೊಮಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಂಷನ್ ಗಾಯ ಮಿಸ ಗಾಕ ವ ಆ
ಅಲ ಟಮಟೊ ಹಣ್ಣು ಚಿಕ್ದಾಗಿ ಅದಿಕ ಸಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಸುಲ್ದ ಹಾಕಿ ಸ್ವಲ್ಪ ಚೆನ್ನಾಗ್ ಫ್ರೈ ಮಾಡಿ ಗೊಜ್ಜ್ ಮಾಡದ ಅಲ್ವಾ ಚೆನ್ನಾಗಿರತ್ತ
ಹ್ಮ್.
ಹ್ಮ್ ಅದ ರೈಸ್ ರೈಸ್ಗು ಮೆ. ಮತ್ತೆ ಚಪಾತಿ ರೈಸಕ್ ಚೆನ್ನಾಗಿರತ್ತ ಹ್ಮ್ ಮತ್ತೆ ಮಧ್ಯಾಹ್ನ ಏನು ಅಡ್ಗೆ ಮಾಡಿ ಅ್ರ
ಹ್ಮ ಮಧ್ಯಾಹ್ನ ಅಮ್ಮ ಅದ ಚಕ್ಕೇ
ಅದೇಟನೆ ಅಲ್ಲಗೆ
ಹ್ಮ್ ಅಳಗೆ ಉಪ್ಪಮ ಮಾಡ.
ಬೆಳಗ್ಗೆ ರಾಗಿ ಗಂಜಿ
ನಿಮದು.
ಸಲಾಡಾ
ಹ ಹಾ
ರಾಗಿ ಸರಿ ಸಲಾಡು
ಉಪ್ಮ ಸಲಾಡ್ ಸಲಾಡು ಉಪ್ಮ ಹಾ
ಹ್ಮ್
ಹಹ ಬ್ರೆಡ್ ಟೀ ಎಗ್
ನಿಮ್ದು.
ಹ್ಮ್ ಅದೇ
ಹ್ಮ
ಈೀ ಬ್ರೆಡ್ ರಾಗಿದು ಹದು
ಬ್ರೇಕ್ಫಾಸ್ಟ್ ಕದಾ ಆತ ಏನ್ ಶೇಷ ಏನ್ ಅಡ್ಗೆ ಮಾಡಡ್ತಾರೆ ಆ ಕಡೆ ಎಲ್ಲ
ಇ ಏನು ವಿಶೇರ್ಷ ಬತಗ ಅಷ್ಟೊಂದ ಗೊತ್ತಿಲ್ಲ ಎಲ್ಲಾ ಅಟ್ರು ಮಕ್ಸಿದಡ
ಆ ಕಡೆ ಸೈಡು. ಏನ್ ಸಂಪ್ರದಾಯ ಅಡುಗೆಗಳ ಎಂತ ಮಾಡ್ತಾರೆ
ಗೊತ್ತಿಲ್ಲ ನಿಮಿಗ್ ಗೊತ್ತಾ ನಿಮಿಗ್ ಗೊತ್ತಾ
ಎಲ್ಲಾ ಸ್ಟ್ರೇಟ ಮಿಕ್ಸ್
ಅವ್ರಂತರ ಎಲ್ಲ ಮಿ ನಮ್ ಫುಡ್ ತರ ತಿನ್ನಲ್ಲ.
ನಿಮ್ಗ ಆ ಕಡೆ ಎಲ್ಲ
ಹಾ ಹೇಳ್ರಿ
ಹತ್ರ ಅಂದ್ರೆ ಆ ಕಡೆ ಚೈನೀಸ್ ಫುಡ್ ಅಂತಾರೆ
ತರ ಅಂತಾರೇ ಆ ತರ ಏನಿಲ್ಲ ಡಯಟ್ ಮೇಂಟೈನ್ ಮಾಡ್ತಾರ ಎಲ್ಲಾ ತಿನ್ತಾರೆ.
ಹೌದಾ ಹಾ
ಹ್ಮ್
ನಮ್ದೇನಿದ್ರು ಈ ಕಡೆ ಎಲ್ಲಾ ಹಬ್ಬಕೇ ಬೇರೆ ತರ ನಮ್ದು ರಾಲ್ ಮುದ್ದೆ ಅಲ್ಲ.
ಹ್ಮ್ ಹ್ಮ್. ಹ್ಮ್
ಈಕಡೆ
ಸಾಂಬಾರ್ಗೇ
ಆಗತ್ತೆ ಅನ್ಸುತ್ತೆ ದಾಲ್ ರೊಟ್ಟಿ
ಇದಾ ಅದು ತಿಂತಾರ ಇಲ್ಲ ಗೊತ್
ಇವತ್ ನಾವೆಲ್ಲ ಇದು ಪಾರ್ಸಲ್ ಕಳ್ಸಿದ್ವಿ ನಿಮಗ್ ಬೇಕ್ ಕಾಗಿರೋದಂತದೆಲ್ಲಾನು
ಹ್ಮ್ ಹ್ಮ್
ಹತ್ತ ಹದ್ನೇ ದಿನ್ ಬರುತ್ತೆ ಅಂತೆ
ಹತ್ತ ಹದಿನೈದು ದಿನ ಅದು ಅಡ್ರೆಸ್ ಮೇಲೆ ಪ್ಲಾಸ್ಟರ್ ಮಾಡಿದ್ರಾ.
ಹ್ಮ ನೀಂಗ ಯಾರೋ
ಅಡ್ರೆಸ್ ಅಡ್ರೆಸ್ ಬರ್ದಿದ್ರಲ್ಲ ಅದ್ರ ಮೇಲೆ
ಹಾಗೇನಿಲ್ಲ ಅದ್ರಲ್ಲಿಡ್ರ ಆರ್ಡರ್ ಮಾಡದ್ವಿ ಹಾ ಅ ಅದ್ರಮೇಲ್ಲೆ ಮಾಡದ್ವಿ.
ಪ್ಲಾಸ್ಟರ್ ಹಾಕಿದ್ರ ಹ್ಮ
ಹ ಅದಕ್ಕೂ ಟೇಬ್ಳ್ದ ಕಳ್ಸಿದೀವಿ.
ಹ್ಮ ಯಾಕಂದ್ರೆ ಮತ್ ಮದದದಲ್ಲಿ ಏನಾದ್ರು ಹೋದ್ರೆ ಅಡ್ರೆಸ್ ಮತ್ತೆ
ಹುಳಿಯ
ಹ್ಮ್
ಪೌಡ್ರು ಅದೇ ಮಾಡದು ಅಂದ್ರೆ ಹಲ್ಲೋ ಹಲೋ
ಹ್ಮ್ ಹೇಳಿ ಕೇಳಿಸ್ತಿಲ್ವಾ ನಿಮ್ಗೆ
ಅದಕ್ಕೆ ಇದು ಹ ಹ್ಮ ಉದ್ದಿನ ಬೇಳೆ ಕಡಲೆಬೇಳೆ. ಹ ಮತ್ತೆ ಇದ ಲವಂಗ ಗ ಚೆಕ್ಕೆ ಏಲಕ್ಕಿ ಹ. ಎಲ್ಲ ಉರಿದ್ ಬಿಟ್ಟು ಹ್ಮ್ಮ್ ಮತ್ತೆ ಇದು ಹ್ಮ್ ಇದೇನಪ್ಪಾ ಅವೆಲ್ಲ ಉರ್ದು
ನೀಟಾಗಿ ಹೇಳ್ಬೇಕು ನೀಟಾಗಿ ಹೇಳ್ ಇಲ್ಲೇ ಮಾಡಕನಕ್ಕೆ ನೆಕ್ಸ್ಟ್ ಟೈಮ್
ಹ ಹಾ ಅದನ್ನೇ ಹೇಳ್ತೀನಲ್ಲಾ ಹೇಳ್ ಿದ್ದೀನಿ ಮಾಡ್ ಹಕೊಳ್ಳಿ ನೀವೆೇನು. ಸಾಂಬಾರ್ ತರ ಉರಿಯೋದು ಅದನ್ನ ಕೊಬ್ಬರಿ ಪೌಡ್ರು ಮೆ ತ್ತ ಕಟ್ಟಬೇವು ಸ್ವಲ್ ಪ ಹುಣಸೆನ್ನು ಎಲ್ಲ ಸ್ವಲ್ಪ ಮತ್ತೆ ಇದ್ ಬ್ಯಾಡ್ಗೆಮೆಂಟ್ ಸಿಂಗಕಾಯಿ ಗುಂಟ್ ಮೆಂನ್ಸಿಕಾಯಿ ಎಲ್ಲ ಒ ದೂ. ಪೌಡ್ರ ಮಾಡ್. ಹಡ್ಕೋಬೇಕು. ಹ್ಮ್ ಮತ್ತೆ ಜೀರೆ ಹಾಕ್ಬೇಕು.. ಎಳ್ಳು. ಎಲ್ಲ ಹಾಕಿ ಚೆನ್ನಾಗ್ ಫ್ರೈ ಮಾಡಿ ಪೌಡ್ರ ಮಾಡ್ಕೊಂಡ್ರೆ ಎಷ್ಟು ದಿನಾ ಬಾದ್ರೆ ಸ್ಟೋರೇಜ್ ಮಾಡ್ಕೋಬೋದು ಪುಳಿಯಗರ ಪೌಡ್ರನ್ನ. ಚೆನ್ನಾಗಿರತ್ತ.
ಹ್ಮ್.
ಏನಾದ. ಇದ್ರೆ ರ್ಮರ್ಜೆನ್ಸಿ ಬೇಗ.
ಅಡುಗೆ ಆಗಿಲ್ಲ ಮತ್ತ.
ಹಾ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳಿ.
ಹ್ಮ. ಅರ್ಜೆಂಟಿನ ಅಡಿಗೆ ಮ. ಹಾಗಾಗಿ ಅಂದ್ರೆ.
ಹ್ಮ್ ಅರ್ಜೆಂಟಗ್ ಮಾಡ್. ಹಕೊಬೋದಲ್ಲ ಬಿಸಿ ಅನ್ನಕ್ಕೆ. ಹ್ಮ ಏನ್ ಬೇ ಗ ಎಣ್ಣಕ್ದಕ್ ಕಿಟ್ಟ ಅದಕ್ ಸ್ವಲ್ಪ ಕರ್ಬೇವು ಶೇಂಗಾ ಬೀಜ ಹಾಕಿ ಪೌಡ್ರ ಹಾಕದ್ರೆ ್ರ ಸಿನ್ಕಾಯ ಹಾಬೋ ಇಲ್ಲಂದ್ರ ನನು ಪೌಡ್ರಲ್ಲೇ ಹಾಕಿರ್ತಲ್ಲ ಒಣ ಮೆಂನ್ಸಿಕಾಯಿ.
ಹ್ಮ್.
ಹಾಕಿ ಫ್ರೈ ಮಾಡೋದು ಸ್ವಲ್ಪ. ನಮಗ್ ಬೇಕಾದ್ರ ಹುಣ್ಸೆಣ್ಣ ಹಾಕ್ಬಹದು ಇಲ್ಲಾ ಅಂದ್ರೆ ಹಂಗೇನೆ ಬಿಸ್ಣ ಕಲ್ಸ್ ಕಂಡ ತಿಂದ್ರ ಚೆನ್ನಾಗಿರುತ್ತೆ
ಹ್ಮ್ ಹ್ಮ್
ಮತ್ತ ಈ ಈ ಕಡೆದು ಹಬ್ಬಕ್ಕೆ ವಿಶೇಷ ಅಡುಗೆ ಅಂದ್ರೆ ಒಬ್ಬಟ್ಟ ಮಾಡ್ತಾರೆ
ಹ್ಮ್
ಇದು ಕರ್ಗಡು ಬಂತಾರಲ್ಲ. ಹ್ಮ್ ಒಬ್ಬಟ್ಟು ಚಿ ಹತ್ರ ನಾ ಒಳಗೆ. ಎಂತರಲ್ಲ. ಒಳಗೆ ಸಿಕ್ಕದಗಂಚೇಣ
ಹ್ಮ್.
ಆಕಿ ಮಾಡದು
ನಿಮ್ದು ವಾಯ್ಸ್ ಬ್ರೇಕ್ ಬ್ರೇಕ್ ಆಗುತ್ತೆ ಏನಾದ್ರ. ಕೆಲ್ಸ ಮಾಡ್ತಿದ್ದೀರಾ.
ಇಲ್ಲ. ನಿಮ್ಮ ತಟ ಆಯಿತೇ. ನೆಟ್ವರ್ಕ್. ಪ್ರಾಬ್ಲಮ್ ಅನ್ಸತ್ತೆ.
ನಮ್ ಸ್ವಲ್ಪ ನೈಟ್ ವರ್ಕ್ ಪ್ರಾಬ್ಲೆಮ್.
ನ
ಹ ನಿನ್ ವಾಯ್ಸ್ ಬ್ರೇಕ್ ಬ್ರೇಕ್ ಆಗುತ್ತೆ ನಮಗೆ. ನನಗ್ ನಿಮ್ಮ ವಾಯ್ಸ್ ಬ್ರೇಕ್ ಬ್ರೇಕ್ ಆಗ. ನಮ್ದು ಇಲ್ಲಿ ಸ್ವಲ್ಪ ಕಾಡಲ್ಲಿದ್ದೀವಿ ಹಂಗೇ. ಹ್ಮ್ ಹ್ಮ್ ಬೆಟ್ಟದಲ್ಲಿ ಇರದು. ತಾನೆ ನೆಟ್ವರ್ಕ್
ಹಲೋ. ಕೇಳ್ಸುತ್ತೆ ತಾನೆ.
ಹ್ಮ ಹಿ
ಹಲೋ ಕೇಳ್ಸುತ್ತ ನೀರ್ ಕಾದ ಆದ್ಮೇಲೆ ಕೇಳ್ಸುತ್ತೆ ತಾನೆ. ನೀರ್ ಕಾದ ಆದ್ಮೇಲೆ. ಬೇಳೆ ಒಂದ ಪಾವ ಹಾಕದ್ರೆ ಹಾ. ಒಬ್ಬಟ್. ಮಾಡಕ್ ಬರತ್ತಾ ನಿಮಗೆ. ಹ್ಮ ಅದ ಹೆಂಗ್ ಮಾಡದು. ಹಾ
ಬರಲ್ಲ ಬರಲ್ಲ ನಂಗೆ
ಹ್ಮ ಅದನ್ನ ಹೇಳ ನಲ್ಲ ಚೆನ್ನಾಗ್ ನೀರ್ ಕಾದಾದ್ಮೇಲೆ ಬೇಳೆ ಹಾಕದು. ಪಾವಗೆ ಒಂದ್ ಕಾಲ್ ಕೆಜಿ ಬೆಲ್ಲ ಹದು ಬೆಳೆ ಬೆಂದ ಮೇಲೆ ಬಗ್ಸಿ ಅದ್ ಬೆಳಗ್ ಮಾತ್ರ ಒಂದ್ ಕಾಲ್ ಕೆಜಿ ಬೆಲ್ಲ ಹಾಕ್ ಅದು ಕಲ್ಸದು ಕಲ್ಸ ಆದ್ಮೇಲೆ. ರೂಬ್ಬೋದು ರೂಬ್ಬೋದು ಇಲ್ಲ ಮಿಕ್ಸಿ ಜಾರ್ ಗ ಉಬ್ಬಿರವುರ್ಣನ ಇದು
ಉಂಡೆ ಮಾಡಿ ಹಾಕಿ ಚಪಾತಿ ಲಟ್ಟೆ ತಗೊಂಡಾದ್ರ ಹೋಳ್ಗೆ ತಟ್ಬಹುದು ಇಲ್ಲ ಕೈಯಲ್ಲಾದ್ರೂ ತಟ್ ತಟ್ಟಿ ಹೋಳ್ಗೆ ಮಾಡ್ಕೋಬೋದು
ಹ್ಮ್
ಕಟ್ಟೆ ಒಳಗ ಚೆನ್ನಾಗಿರುತ್ತ ಆ ಕಡಗು ಚೆನ್ನಾಗಿರತ್ತ ಹ್ಮ್
ಹಲೋ ಹಲೋ ಕೇಳಿಸ್ತಿಲ್ವಾ ಎಲ್ ಹೋದ್ರಿ ಹಲೋ ಹಲೋ